ಅಲ ಹೇಳಪ್ಪಾ ಹಲಿ ಕೇಳತಲ್ಲ
ಹಾ ಕೇಳದ್ದಣ ಆರಾಮಲ್ಲ
ಹಾ ಆರಾಮ್ ನೋಡಪ್ಪಾ ನೀನ್ ಆರಾಮ
ಹ್ಮ ನಾನ್ ಆರಾಮೇನ್ ನೋಡೋಣ
ಊಟ
ಊಟಏನಲ್ಲಣ್ಣ ಬರೇ ಈಗ ಟೀ ಕುಡುದ್ ನೋಡ
ಹ್ಮ್ ಹ್ಮ್ ಟೀ ಕಾಫಿ ಮಾಡಿದ
ಹ್ಮ್ ಇಲ್ಲಿ ಬೆಂಗ್ಳೂರ್ ಏನಣ್ಣ ನಾನು
ಹ್ಮ್ ಹ್ಮ್
ಇಲ್ಲಿ ಇ ಜಪ್್ಟ ಮಾಡಕತಿ ಕೆಲ್ಸ ಡೆಲಿವರಿ ಫುಡ್ ಡೆಲಿವರಿ
ಹೌದಾ
ಹ್ಮ್
ಹ್ಮ್ ಮತ್ತೆ ಹೆಂಗ್ ಬಳ್ತ ಸಂಬಳ ಅದೆ ಎಲ್ಲ
ನಾವು ದುಡ್ದಂಗ ಇರ್ತ್ ನೋಡಣ ಆಡ್ರ ಎಮ ಕುಡಿತಂಗ ನಮಗ ರೊಕ್ಕ
ಹ್ಮ ಮತ್ತೆ ಎಷ್ಟು ದುಡಿದ ಎಷ್ಟು ದುಡಿದಿದ್ದನಾ
ದಿನಕ್ಕ ಬಳತಣ ಈಗ ಆರ್ಡ್ರ ನಾವ್ ಹೆಂಗ್ ಹೊಡಿತ ಅಂದ್ರ ನಾ ಆರ್ಡರ್ ಜಾಸ್ತಿ ಹೊಓಡ್ದಂಗ ಒಂದ್ ದಿನಕ್ಕ ಮೂರ್ ಸಾವಿರ ಆಗ್ಬೋದು ಒಂದ್ ದಿನಕ್ಕ ಎರಡ್ ಸಾವಿರ ಆಬೋದು ಅಡ್ರ ನಮ್ಗೆ ಹೆಂಗ್ ಬಳುತ್ತತ್ ಹಂಗ್ ನೋಡೋಣ ಒಂದು್ ಒಂದು್ ಅಾರಕ ಹತ್ ಸಾವಿರ ಹದ್ನೈದು ಸಾವಿರ ಹಿಂಗ್ ದುಡಿಬೋದಣ್ಣ
ಹ್ಮ ತೊಯಿಲ್ ಮತ್ತ ಇ ಹ್ಮ ಅಂದ್ರ ಪಾಡ್ ಬಿಡಬ್ಬ ದಿನ ಮೂರ್ ನಾಕ ಸಾವರಪ್ಪ ಅಂತ ಅಂದ್ರ ಏನದ ಅಂದ್ರೆ ಒಂದು ಎರಡ್ ತಿಂಳದಾಗ ದುಡ್ಡು ಅರಾಮ ಒಂದ್ ಲಕ್ಷ
ಹ್ಮ್ ಅಣ್ಣ ನಾವ್ ಹೆಂಗ ಅಂದ್ರೆ ಡೇಂಡ್ ನೈಟ್ ಓಡದ್ರ ಆರಾಮ್ ರೊಕ್ಕಾ ಅ್ ನೋಡಣ್ರ
ಹ್ಮ್ ಪಾರ್ಸಲ್ ಅವವಾಗ ಅದ್ರ ಕೊಡ್ಬಾರ್ದು ವಗ್ಯಸಿಂದ
ಗಾಡಿ ಅಣ್ಣ ಬೈಕ್ ಅದ ಬೈಕ್ ಬೈಕ್ ತಗೊ ಬಂದ ನಾನ ಅಣ್ಣ ನಂದ ಹಾ ಹ್ಮ ಸ್ಪ್ಲೆಂಡರ್ ಗಾಡಿ ತಗೊಂಡಿವವ್ ನಮ್ ಮನದತ್ ತಗೊ ಬಂದ್ ಅದೇ ಅದು ಬಾಡಿಗೆ ಗಾಡ್ಲೆ ಹೊಡ್ದಣ ಬಾಡಿಗೆ ಗಾಡ್ಲೆ ಆಗಲ್ಲ ಯತದು
ಹ್ಮ
ವಾರ ವಾರ ಎರಡ್ ಸಾವಿರ ಕಟ್ಬಬೇಕಣ್ಣ ದುಡಿದ್ರೆ ಒಂದ ದುಡ್ಲಿಕ್ಕೇನ್ ಎರಡ್ ಸಾವಿರ ಪಿಕ್ಸ್ ಕಟ್ಬಬೇಕ
ಹ್ಮ್ ಹ್ಮ್
ನಮ್ ಸ್ವಂತ ಗಾಡಿ ಇತ್ತ ಅಂದ್ರೆ ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ ಅಂದ್ರೆ ಎರಡ್ ದಿನ ಓಡಾಡ್ತಾರಾಮ್
ಹ್ಮ್ ಹ್ಮ್
ಹ್ಮ್
ಹ ಮತ್ತೆ ಅಲ್ಲಲ್ಲಾ ಇರೋದ ವ್ಯವಸ್ಥೆ ಹಂಗ
ವ್ಯವಸ್ಥೆ ಇಲ್ಲಿ ನಾವು ರೂಮ್ ಮಾಡಿ ಣ ನಮ್ ದೋಸ್ತರು ನಾವ ಅವರು ಮೂವರು ನಾಕು ಮಂದಿ ಸೇರ್ವಿ
ಹ್ಮ್ ಹ್ಮ್
ರೂಮ್ ಬಾಡಿಗೆ ಒಂದ್ ನಾಕ್ ಸಾವಿರ ಅದಾ
ಹಾ
ಆ ಊಟದ ಖರ್ಚೋದೆಲ್ಲ ಸೇರಿ ತಿಂಗಳಿಗೆ ಒಂದ ಐದು ಸಾವಿರ ಸಾವಿರ ಆಕೇತ್ ಅಣ್ಣ
ಸಾವರ್ ಸಾವಿರ
ನೋಡೋಣ ಖರ್ಚು ರೂಮ್ ಬಾಡಿಗೆ ಅದು ಅದೆಲ್ಲಾ ಸೇರಿದ್ರೆ ತಿಂಗ್ಳಿಗೆ ಒಂದ್ ಎರಡ್ ಸಾವಿರ ಬರ್ತಾ
ಹ್ಮ್ ಹ್ಮ್
ನಮ್ ಬಲ್ಲಿದ ಹಿಂಗ ಈಗ ಆರ್ಡ್ರ ಗಿಡ್ರಿ ಕ್ಯಾನ್ಸಲ್ ಆಯ್ತ ಅಂದ್ರ ಒಂದೊಂದ್ ಆರ್ಡರ್ ಅಂದ್ರ ಆರ್ಡರ್ ಏನ್ ಬಾಳ ಕ್ಯಾನ್ಸಲ್ ಆಗಲ್ಲಣ್ಣ ಒಂದು ಎರಡು ಹಿಂಗ ಕ್ಯಾನ್ಸಲ್ ಆದ್ ಅಂದ್ರೆ ನಾವ್ ಒಳ್ಳಿ ಅಲ್ಲಿ ಹೋಗಿ ಇದಕ್ಕ ಏನ್ ಕೊಡಂಗಿಲ್ಲ ನಾವೇ ತಿನ್ಬೋದು ಅಂತವಏನು ತಿನ್ನೋ ಫುಡ್ ಅದ ಏನೇನ್ ಇತ್ತ ಅಂದ್ರೆ
ಹಾ ಫುಡ್ ಆರ್ಡ್ರ ಏನಂದ್ರೆ ಅವರು ರೇಟ್ ಏನ್ ಕೇಳಲ್ಲ
ಹಾ ಕೇಳಲ್ಲ ಅವರು ನಾವ್ ಅದ್ ಮಾಡಿ ಬಂದಿವ್ರಿ ಅಂತ ಹೇಳಿಬಿಡೋದು ನಾವು ಅವ್ರ ಯಾಕಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಿರ್ತ ನೋಡಣ್ಣ ಹಾ ಹಂಗಾಗಿ ನಡೀತ
ಹ್ಮ್ ಹ್ಮ್ ಹ
ಹ್ಮ್
ಮಂತ ಅಂದ್ರೆ ಇವಾಗ ಊರ್ ಕಡೆ ಯಾವಾಗಬರದು
ಊರ್ ಕಡೆಗೆ ನೋಡೋಣ ಇನ್ನು ಒಂದು ತಿಂಗ್ಳ ಎರಡ್ ತಿಂಗಳ ಬಿಟ್ಟು ಬರ್ಬೇಕು ಸ್ವಲ್ಪ ಮನ್ಯಾಗ ನಮ್ ರಿಲೇಟಿವ್ ಅಂದ್ರೆ ನಮ್ ಅಣ್ಣ ಒಬ್ಬ ಇದದು ರಾಜಗೋಡ ಬಲ್ಲಿ ರೈಟ್ ಹ್ಯಾಂಡ್ ಅವ್ನ
ಹ್ಮ್
ಅವಂದು ಸ್ವಲ್ಪ್ ಮ್ಯಾರೇಜ್ ಆದದಣ ಬಂದ್ರೆ ಅವ್ನ್ ಮ್ಯಾರೇಜಗ್ ಬರ್ಬೇಕು ಸ್ವಲ್ಪ ಫುಲ್ ಗ್ರ್ಯಾಂಡ್ ಮಾಡದಾವ
ಹ್ಮ್ ಹ್ಮ್
ಮುಂದಿನ ತಿಂಗಳು ಒಂದು ಇಪ್ಪತ್ ಇಪ್ಪತ್ತ ಎರಡು ಇಪ್ಪತ್ ಮೂರ್ಕಂಗ ಆದಣ್ಣ ಮ್ಯಾರೇಜ್ ಮ್ಯಾರೇಜ್
ಹ್ಮ್ ಹ್ಮ್
ನಮ್ಮ ಮತ್ ನಮ್ ದೊಡ್ಡಪ್ಪ ಮಗನೆ ಹೇಳ್ತನ ಹೇಳನ ಒಂದ ಒಂದ್ ಹದ್ನೈದು್ ಇಪ್ಪತ್ ದಿನ ಮುಂದೆ ಬಾಪಾ ಅಂತ ಅಂದವನ ಈಗ ಯಾಕಂದ್ರೆ ನಾವೇ ಓಡಾಡದು ಮಾಡೋದು ಇವೆಲ್ಲಣ್ಣ ಯಾಕಂದ್ರ ಪುಲ್ ದೊಡ್ಡ ದೊಡ್ ಮಂದಿ ಬರ್ತಾರ
ಹ್ಮ್
ಹಗ ಗ್ರ್ಯಾಂಡ್ ಮಾಡಿದ್ರ ಐತಂತ ಆದಣ್ಣ ಡಿಜೆ ಗೀಜೆ ಎಲ್ಲ ಆರ್ಡರ್ ಮಾಡಿವಿ
ಹ್ಮ್ ಹ್ಮ್
ಹ್ಮ್ ಮದ್ವೆ ಹೇಳ್ತಿವಿ ಬರ್ಬೇಕಕ್ ನೋಡೋಣ
ಬರ್ದ ಬರ್ಬೇಕು ಅಂತನ್ ಹಂಗನೀ ನೀ ಹೇಳ್ದ್ರೆ ನಿಮ್ಮ ಅಣ್ಣ ಹೇಳ್ದಂಗ ನಿಮ್ಮ ಅಣ್ಣ ಹೇಳಿದ್ರಿ ನೀವ ಹೇಳ್ದಂಗ
ಹ್ಮ್
ಆದದ್ರೆ ಎಲ್ಲ ವಿಜೀರ ಅಂತ ಅಂತರಿ ಮತ್ತ ನಿಮ್ಮ ಮದಿಗ್ ಬರ್ಲಕ ಮತ್ತೆರ ಮದಿ ಬರ್ಬೇಕು
ಹ್ಮ್ ಹೌದಣ್ಣ ಫುಲ್ ಗ್ರ್ಯಾಂಡ್ ಅದ ಊಟ ಗೀಟ ಅದ ಎಲ್ಲಾ ಫುಲ್ ಮಸ್ತಾಗಿ ಮಾಡಿ ಅಂತಾದ
ಊಟ ಏನ್ ವೆಜ್ ಆ ನೋನ್ ವೆಜ್ ಆ
ಆ ವೆಜ್ ಇರ್ತಾನ ನಮ್ ಮಂದ್ಯಾಗ ನಾನ್ ವೆಜ್ ಏನ ಇರ್ಲಾ ಅಂದ್ರ ಈಗ ನಾನ್ ವೆಜ್ ಯಾವಾಗ ಮಾಡ್ತವ ಅಂದ್ರೆ ಲಗ್ನ ಇನ್ನೋ ಒಂದು ವಾರ ಅದನಟ್ಟಿಗೆ ಅದು ನಾನ್ ವೆಜ್ ಮಾಡ್ತೋಣ ಇದೇ ಮುನ ಅಂತಳ್ಗಿಸಿ ಒಂದ್ ಗೊಬ್ಬ್ದ ಕುರಿ ಅಂದ್ರೆ ಎಳಿಗೊಬ್ಬ ಇರತ್ತಾ
ಹಾ
ಅಂತ ಕುರಿನ್ ಕೊಯ್ತವಣ
ಹ್ಮ ಹಾ
ಎಲ್ಲಗ ಊರ್ ಮಂದಿ ಉಣಸ್ತೇವಿ
ಹ್ಮ್ ಹ್ಮ್
ಹ್ಮ್
ಹ್ಮ ಹೌದು
ಹ್ಮ್ ಅದು ಮಾಡ್ತವಣ್ಣ ಮತ್ತ ಈಗ ಹಳದಿ ಶಾಸ್ತ್ರ ಅವು ಇವು ಇರ್ತವ್ ನೋಡೋಣ
ಹ್ಮ್ ಬಾಳೆಶಾಸ್ತ್ರ ಮತ್ತ ಹಳದಿ ಶಾಸ್ತ್ರ ಅಂತ ಇರುತ್ತೆ
ಹ್ಮ್ ಅವಲ್ಲ ಸ್ವಲ್ಪ ಗ್ರಾಂಡ್ ಇರ್
ಹ ಅದೇ
ಹ್ಮ್ ಈಗ ಅಂದ್ರೆ ಸ್ವಲ್ಪ ಈಗ ಲಗ್ನ ಅದಲ್ಲಣ್ಣ ಮತ್ ಈಗಲ್ಲಾ ಈ ನಮ್ಮಣ್ಣರವರು ಎಲ್ಲಾರ ಊರ್ಲಿಂದ ಬಂದಿರ್ತಾರ ಅವು ಈ ಕಂಪ್ನಿಯಾಗ ಗಾಡಿ ಗಿಡಿ ಬಿಟ್ರ ಅಂತ ಅವು ಒಂದ ಸಲ ಎಲ್ಲ ತೊಗ್ ಬರ್ಬೇಕು ಮನೆಗೆ ಓಡಡಕ್ ಬೇಕಲ್ಲ ಗಾಡಿವು
ಹ್ಮ್ ಹೌದ ಬೇಕತ್ತ
ಹ್ಮ್ ಹ ಹೆಣ್ಣನ್ ಕಡಾರ್ನು ಬಿೀಗರು ವಜ್ಜಾರ ಪೂರ ಬಿರ್ಸಾರ
ಹ್ಮ್ ಹ್ಮ್ ಹ್ಮ
ಲವ್ ಮ್ಯಾರೇಜ್ ಆಗುತ್ತೆ ಅಣ್ಣ ಅದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಮಾಡಿದ್ರತ ಅಂತ ಆದ ಅಣ್ಣ ಈಗ ನಮ ದೊಡ್ಡಮ್ಮಗ ಲಾಸ್ ಒಬ್ನೇಾನಗ ಮದ್ವಿ ಮಾಡವ
ಹ್ಮ ಹ್ಮ್
ಹ್ಮ್ ಆಯ್ತಾ ಅವುಒಬ್ಬ ಮಾಡ್ದವ ಅಂದ್ರೆ ಎಲ್ಲಾ ಕ್ಲಿಯರ್ ಆಗ್ಬಿಡತ ಅಂತೇಳಿ
ಮಾತಾಡೇಮ ಮಾಡ್ರಿ ಮಾಡ್ರಿ
ಹ್ಮ್ ಹೆಣ್ಣನ್ ಕಡರ ಮೈಸೂರ್ದಾಗಿರ್ತಾರಣ್ಣ
ಹ್ಮ
ಅವರು ಏನ ಇದ್ದೊಬ್ಬಕ್ ಮಗಳ ಅಂತ ಇವ್ರು ಲವ್ ಮ್ಯಾರೇಜ್ ಆಗ್ಯಾರ ಅಂದ್ರ ಕಾಸ್ಟ್ ಬೇರೆ ಅದ ಅಣ್ಣ ಅಂದ್ರೆ ಸ್ವಲ್ಪ್ ಮನ್ಯಾಗೆಲ್ಲ ಒಪ್ಸ ಆಡುಮಾದಕೆಸೆ ಮ ಅದ್ ಮಾಡಕೂುದ್ದಣ ಹ್ಮ್ ಕ್ಯಾಸ್ಟ್ ಬೇರೆ ಬೇರೆ ಆಗ್ತಾ ಅವರು ಲಿಂಗಾಯತ್ರಿಕ ಕಾಸ್ಟ್ ಅಣ್ಣ ನಮ್ದು ಯಾವ್ದಾವ ಗೊಲ್ಲಕ್ಕೆ ಕಾಸ್ಟ್ ಇಬ್ರು ಲವ್ ಮ್ಯಾರೇಜ್ ಹಾಕೂತಾರ ಮತ್ತ ಈಗ ಹಂಗಂದ್ರ ಅವರು ಹುಡ್ಗಿ ಮನ್ಯಾಗನ ಕೊಡಲ್ಲ ಅಂತ ಅಂದಿದ್ರ ಮತ್ತ ಹೆಲೋ ಅಣ್ಣ
ಮತ್ತೆ ಹೆಂಗ್ರ ಎಜುಕೇೇಶನ್
ಎಜ್ಯುಕೇಷನ್ ನರುತ ನೋಡು ಅಣ್ಣ ಎಜುಕೇಶನ್ ಈಗ ಇದು ಬಿ ಎ ಮಾಡನ ಅಣ್ಣ
ಹ್ಮ ಹ್ಮ್
ಹ್ಮ್ ಬಿ ಎ ಫೋರ್ಟ್ ಸೇಮ್ ಎನ್ ಅಣ್ಣ ಅವನು ಈಗ ಎಕ್ಸಾಮ್ ನಡ್ಯಕೂತ್ವ
ಹ್ಮ್ ಹ್ಮ್ ಮತ್ತೆ ಹೆಂಗ ರಿಸಲ್ಟ್ ಎಲ್ಲ ಹೆಂಗ ಸೆಕೆಂಡ್ ಬಜೆಟ್ ಅಂತ ಹಲೋ ಹಲೋ
ಹಲೋ
ಸೆಕೆಂಡ್ ಪಿಯುಸಿ ರಿಸಲ್ಟ್ ಮತ ಟೆಂಟ್ ರಿಸಲ್ಟ್ ಇಂಗ ಅದ
ಟೆಂತ್ ರಿಸಲ್ಟ್ ನೈನ್ಟಿ ಫೋರ್ ಆಯ ನೋಡೂ ಅಣ್ಣ
ಹ್ಮ್ ಹ್ಮ್ ಚಲ ಆಯ್ತು ಸೆಕೆಂಡ್ ಪಿಯುಸಿ
ಸೆಕೆಂಡ್ ಪಿಯುಸಿ ಒಂದು್ ಸೆವೆಂಟಿ ಫೈವ್ ಆಗ್ಯದ ಅಣ್ಣ
ಹ್ಮ್ ಹ್ಮ್ ಚೆಲುಹಾಗಿದೆ
ಹ್ಮ್ ಒಂದಿನ ಕಾಲೇಜಲ್ಲ ಬಿಟ್ಟಿಲ್ಲ ಮಾಡ್ತಾರ ಹ್ಮ್
ಮತ್ತೆ ಯಾವನ ಅಪ್ಲಿಕೇಶನ್ ಬಂದ್ರ ಆಗ್ಬೇಕ ಗೌರ್ಮೆಂ ಕಾಲೇಜ್
ಇದು ಸೈಡ್ ಕೋಸ ವೆಟ್ರನರಿ ಮಾಡಿದ್ರಐತ ಅಂತ ಅದ್ ಮಾಡಡೋಣ್ಣ ಈಗ ಕರ್ದಾರದು ಮುನಿ ತಿಂಗಳ ಒಂದ್ ತಾರೀಕಿಂದ ಸ್ಟಾರ್ಟ್ ಆದದ ಅಡ್ಮಿಷನ್
ಹ್ಮ್
ಅಪ್ಲಿಕೇಶನ್ ಹಾಕದು ಹಾಕಿದೋ ಕ್ಲಿಯರ್ ಆ ಹ್ಮ ಹ್ಮ ಅದೇ ಟೆಂತ್ ಮೇಲೆ ಅದಣ. ಹ್ಮ್
ಹೌದ
ಇದು ಮಾಡಿದ್ರ ಆಯ್ತು ಅಂತ.
ಮೇಕ್ಲಾರ್ತಿ.
ಇತ್ಲಿಂಗ ಅದು ಹೋಗಬೇಕಣ್ಣ ಮುಂದಿನ ತಿಂಗಳ.
ಹ್ಮ್
ಹಿಂಗ್ ಹೋಯ್ ಬಂದೇವ ಅಂದ್ರ. ಅದು ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರಣ್ಣ ಆದ್ರ ನಮ್ಮ್ ಹೆಸರು ಇತ್ತ ಅಂದ್ರೆ ಎಲ್ಲಿ ಯಾವ್ ಕಾಲೇಜ್ ಇರುತ್ತೆ ಅಲ್ಲಿ ಹೋಗ್ಬೇಕಣ್ಣ.
ಹ್ಮ ಹ್ಮು.
ಹ್ಮ್
ಹೌದಾ
ಹ್ಮ್ ಅದೊಂದ ಕೌನ್ಸ್ಲಿಂಗ್ ಆಯ್ತು ಅಂದ್ರೆ ಗೊತ್ತಾಗ್ತಾನೆ ಎಲ್ಲಿ ಬಿಡುತ್ತೆ ಎಲ್ಲಿಲ್ಲಾ. ಅಂತ ಹೇಳ.
ಅಹ
ಅದನ್ ಇಪ್ಪತ್ತೇಳು ಒಳಗೆ ಇದ್ದಾರ ಆಗ್ಬೇಕಂತ ಅದಣ್ಣ ಅಪ್ಲಿಕೇಶನ್.
ಹ್ಮ ಹ್ಮ.
ಹ್ಮ
ನಮ್ದ್ ಇಪ್ಪತ್ತ ನಮ್ದ್ ಇಪ್ಪತ್ತ ಎರಡನೇದು ಇವ ಆಕ್ಕನಲ್ಲೆ ಇವಾಗ.
ಬರಲಾಣ ನಿನಗೆ. ಹ್ಮ್
ಇಪ್ಪತ್ತ ಒಂದು ಮೂಗುದ ಇಪ್ಪತ್ತೆರಡು ರನ್ನಿಂಗ್ ನಡೆದವು.
ಹಾ ಹಾ ಹ ಅಂದ್ರ ಬರ್ಲಣ್ಣ ನಿಮಗ ಇಪ್ಪತ್ತಸ್ ಒಳಗ ಇದ್ದಾರೆ ಯಗಬೇಕ ಅಂದ್ರ ಬರ್ತ
ಹ ಮುಂದಕ್ಕೆ ಯವಾಗಾನ. ಬೇರೆ ಕೋರ್ಸ್ ಮಾಡ್ತೀವಪ್ಪ ಸುಮ್ನೆ.
ಹಾ ಹಾ. ಐ ಟಿ ಐ ಮಾಡ್ಬೇಕಣ.
ಹ್ಮ್ ಐ ಟಿ ಐ ಏನ್ ಬೇಡ ಇದು ಡಿಪ್ಲೊಮಾ ಅಗ್ರಿಕಲ್ಚರ್ ಮಾಡಕಂದ್ ಮಾಡಿನಿ.
ಹಾ ಹಾ
ಹ್ಮ್ ಹೌದಣ
ಹ ಇಲ್ಲಾಂದ್ರೆ ಬಿ ಸಿ ಎ ಮಾಡ್ಬಿಡಮ.
ಹ್ಮ್ ಹ್ಮ್ ಹ್ಮ್ ಸರಿಣ ಊಟಣ್ಣ.
ಊಟಏಲ್ಲಪ್ಪ ಏನ ಮಾಡ್ಬೇಕ ಈಗಷ್ಟೇ ಈಗಷ್ಟೇ ಜಸ್ಟ್ ಟಿ ಆಗ್ಯದ.
ಹ್ಮ ಹಾ ಹಾ
ಇನ್ನೊಂದ್ ಸ್ವಲ್ಪ ಮಂದ ಕೆಸ ನಾನ್ ಮಾಡು.
ಹ್ಮ್ ಹೌದಣ್ಣ.
ಹಾ
ಸರಿ ಸರ ಅಣ್ಣ ನಂಗ ನಮ್ ದೋಸ್ತರು ಇ ಪಾಲ್ಟಿ ಮಾಡಿವ ಊಟಕ್ ಹೋಂಟನಿ. ಬೈ ಬಂದ್ ಹಚ್ತೀನಿ ತಗೊಣ.
ಆಯ್ತಾ ಸರಿತೊ.
ಹಾ